ಹಾ ಸರಿ.
ಹಾ ಅರಾಮಪ್ಪ ನೀನ ನೀನ್ ಹೇಗಿದ್ದಿ.
ನಾವ್ ಭಿ ಆರಾಮದೀವ್ ನೋಡ ಏನ್ ಮಾಡಕುಂತಿ. ನಾ ಸುಮ್ನೆ ಕುಂತಿದೆ ಮೇಲೆ.
ಹ್ಮ್ ಮೇಲೆ ಅಂದ್ರ.
ಇಲ್ಲಿ ಟೆರೆಸ್ ಮೇಲೆ ಹಾಸ್ಟೆಲ್ ನಲ್ಲಿ.
ಹಾ ಅಲ್ಲೇನ್ ಮಾಡಕತ್ತಿದಿ ಬಿಸ್ಲಾಗ.
ಬಿಸ್ಲಿಲ್ಲ ಇಲ್ಲಿ ಫುಲ್ ನೆಳ್ಳ ಇತ್ತು ಈ ಕಡೆ.
ಬಿಸ್ಲಿಲ್ಲ.
ಅ ಹಾ ಈ ಕಡೆ ಇಲ್ ನೆಳ್ಳ ಇತ್ತದು ಸೋಲಾರ ಇತ್ತಲ್ಲ.
ನಿಮ್ ಸೈಡ್ ಬಿಸ್ಲ ಅಂತ ಹೇಳ್ತಾರಪ್ಪಾ.
ಕಲಬುರ್ಗಿ ಅಂದ್ರೆ ಬಿಸಲ್ ಬಿಡು ಇಲ್ ಸೋಲಾರ್ ಇರ್ ಹ ಹಾ ಸೋಲಾರ ಐತಲ್ಲಾ.
ಹ್ಮ.
ಅದು ಟ್ಯಾಂಕ್ ಇತ್ತಲ್ಲ ಟ್ಯಾಂಕ್ ಬಾಜು ಕುಂತಿದ್ದೆ.
ಹ್ಮ್ ಮತ್ತ್ ಹಿಂಡ್ ಹೀಟ್ ಅನ್ಸಾಕುಂತಿಲ್ಲೇನ.
ಹೀಟಿಲ್ಲ ಗಾಳಿ ಬಿಡಾಕುಂತೈತಿ ಸರಿಯಾಗಿ.
ಹಾ.
ಹ್ಮ್ ಕುಂತಿದೆ.
ಹ್ಮ್.
ಇಲ್ ನೋಡ್ತೀನಿ ಎಲ್ ನೋಡಿದ್ರ ಬತ್ತಾನೇ ಬೆಳ್ದಾರ.
ಹ್ಮ್ ಮತ್ತ ಆಕ್ಡಿ ಸೈಡ್ ಬತ್ತನ ಜಾಸ್ತಿ ಇಲ್ಲಾ ಕಲಬುರ್ಗ ಅಂದ್ರ.
ಹ್ಮ್ ಕಲ್ಬುರ್ಗಿ ಅಲ್ಲ ಇಕಡೆ ಯಾದ್ಗಿರಿ.
ಹ್ಮ ಶಾಪೂರ.
ಹ್ಮ್.
ಹಾ.
ನಮ್ ಕಡೆ ಭತ್ತ ಬೆಳೆಲ್ಲ ಈ ಕಡೆ ಗುಲ್ಬರ್ಗ ಸೈಡ್.
ಭತ್ತಾ ಬೆಳೆಲ್ಲ.
ಉಹೂಂ ಭತ್ತ ಹೆಚ್ಚಗಿಲ್ಲ ಹಾ ತೊಗ್ರಿ ಹ್ಮ್.
ಕಬ್ಬು.
ಹತ್ತಿ, ಕಬ್ಬು.
ಹ್ಮ್.
ಮಳ್ತೆ
ಹ್ಮ.
ನಿಮ್ ಸೈಡ್.
ಏ ನಮ್ ಸೈಡ್ ಎನಪ್ಪ ಅಡಿಕೆ.
ಅಡ್ಕೆ.
ಹ್ಮ ತರ್ಕಾರಿಗಳ.
ಹ್ಮ್.
ಹ್ಮ್ ಮತ್ತೆ ಮೆಕ್ಕೆಜೋಳ, ಮೆಕ್ಕೆಜೋಳ ಭಾರಿ ಆಕ್ತಾರ. ಅಲ್ಲೇ ಮೊನ್ನೆ ಮೊನ್ನೆ ನಮ್ದು ಬಿತ್ತಾರ ಒಂದು ಐದೆಕ್ರೆ.
ಐದು ಎಕರೆ ಬಿತ್ತಾರಾ ಹ್ಞ
ಎಲ್ಲಾ ಒಂದ ಒಬ್ರು ಮನೆಯಿಂದ ಒಬ್ರುೋದ್ರರು ಸಾಕಕ್ ಎಲ್ಲ ಬಿತ್ಕೊಂಡ್ ಬರ್ತವ ಒಂದು ಟ್ರ್ಯಾಕ್ಟರ್ ಇಂದ ಸಾಕಕ್
ಹಾ
ಒಂತ ಒಂದ್ ಸೈಡ್ ಗೊಬ್ಬರ ಹಾಕದ ಅ ಅದ್ರ ಪಾ ಅದ ಯಾಕಂತತಿ ಮತ್ತೆ ಬೀಜನ ಅದೇ ಆಗ್ತೈತಿ ಮತ್ತೆ ಅದೇ ಮುಚ್ಕಂತತಿ ಎಲ್ಲಾ
ಹಾ
ಹ್ಮ ಎಲ್ಲಾ ಮಶೀನ್ ಮಾಡ್ಕೊಂತತಿ
ಹ್ಮ್ ಹ್ಮ
ಹಂಗಂದ್ರೆ ಅರ್ಧ ಅರ್ಧ ಗಂಟೆಗೆ ಒಂದರ ಎಕರೆ ಆಗತ್ ನೋಡಾ
ಹ್ಮ್
ಫಸ್ಟ್ಗೆ ಎತ್ತು ಕಟ್ಕೊಂಡ್ ಹೋಗಿ ಮತ್ತೆ ಗೊಬ್ಬರ ಹಾಕರ ಒಂದು ಮತ್ತೆ ಬೀಜ ಹಾಕರ್ ಒಂದು ಮುಚ್ಚೂರ್ ಒಂದು ಅವೆಲ್ಲಾ ರಾಡಿ ಆಗ್ತಿತ್ತು ಫಸ್ಟಿಗೆ ಇವಾಗ ನೋಡದ್ರೆ ಮೆಷಿನ್ ಬತ್ತದರಿ ಟ್ಯಾಕ್ಟರ್ ಹಾ ಅರ್ಧ ಅರ್ಧ ಗಂಟೆ ಮುಗಿತ ನೋಡಪ್ಪ
ಯಾವ್ದ್ ನೋಡು ಅವಾಗ ಒಂದೊಂದ ದಿನ ಆಗ ಕೆಲ್ಸ ಎಲ್ಲ ಈಗ ಅರ್ಧ ತಾಸನಲ್ಲಿ ಆಗಬೇಕ ಕುಂತ
ಹ್ಮ ಮಷಿನ್ ಅಂದ್ರೆ ಹೇ ಆಗೈತಲ್ಲಾ ಅದಕ್ಕ
ಹ್ಮ್್ಮ
ಹ್ಮ
ಈಗ ನೋಡಿ ಎಲ್ಲ ಏನ್ ಬೇಕಾದ್ರೆ ಮಷಿನ್ಂತೆ ಆಗ್ಬಿಟ್ರೆ
ಹ್ಮ ಮತ್ತೆ
ಅವಾಗ ಒಂದ್ ದಿನ ಏನಾರ ರಾಶಿ ಮಾಡ್ಬೇಕಾದ್ರ ಒಂದ್ ದಿನತ್ ಹೋಗತಿರ
ಹ್ಮ್ ಇವಾಗ್ ನೋಡೋ ಹ್ಮ್ ಯಾವಾಗ್ ನೋಡೋ ಜೆ ಸಿ ಬಿ ಬಂದತಿ
ಹಾ ನೀ ಕಣ ಗೊತ್ತ ಕಣ ಅಂದ್ರೆ
ಹ್ಮ್ ಹ್ಮ ಒಲ ಇದು ಮನೆ ಹತ್ರ ಇರ್ತೇತಲ್ಲಾ
ಹ್ಮ್
ಏನಾರ ಹಾಕ್ತಿ ಇದು ಮೇವು
ಹಾ ಹ್ಮ್
ಹ್ಮ್ ಹ್ಮ್
ಅವಾಗ ನಮಂಬಲ್ಲಿ ಹಿಂಗ ತೊಗರಿ ಇದು ಬೆಳತಿದವಲ್ಲ ತೊಗರಿ
ಹ್ಮ್
ನಮ್ದ್ ಎಷ್ಟ ಅಂದ್ರೆ ನಮ್ ದೊಡ್ಡಪ್ಪಾರದುು
ಹ್ಮ
ಯ ಎಷ್ಟು ಅ ಐವತ್ತ ಎಕರೆ ನೀ ಪುಲ್ಲ
ಐವತ್ತುಕ್ರ ಐತೆತನಾ ಐವತ್ತುೈಕ್ರ ಹಾಕಿದ್ರ
ಒಲ್ಲಾ ಐವತ್ ಎಕರೆ ತೊಗ್ರಿ
ಮತ್ತತ್ ಹೆಂಗ್ ಮೆಂಟೆ ಮಾಡಿರಪ್ಪಾ ನೀವು
ಅದು ಅವಾಗ ಮಕ್ಕಳು ಅವಾಗ ಬೇಾಸರ್ ಮಾಡ್ಕೋತಿಲ್ದ ಜನ
ಹಾ
ಅವಾಗೇನು ಒಂದಿನ ನಾವು ಹ್ಮ ಹತ್ತಿ ಇ ತೊಗರಿ ಕೊಯ್ತಿೀರ
ಹ್ಮ
ಕೊಯ್ಲಕ್ಕೆ ಒಂದ್ ವಾರಾಂಗ್ ಹೋಗ್ತಿತ್ತು.
ಹಾ
ಒಂದ್ ವಾರ ಹೋಗ್ತಿತ್ತ ಅದ ಕೊಯ್ಯದಾದ ದಿನ ಏನ್ ಮಾಡ್ತಿ ರು ಕಣ ಅಂದ್ರೆ ಹಿಂಗ ಹ.
ಮುಂದಾಗಂದ ನಾಕೈದ್ ಮ ನಲ್ಕೈದ ಜನ ಸೇರಿದು ಮೆಯ ಮನೆಯರ್ ಸೇರಿಗ ಇದ್ ಮಾಡ್ತಾರಲ್ಲ ಅದೆಲ್ಲ
ಹ ಹಾ ಅದು ಒಟ್ಟು ಕ್ಲೀನ್ ಮಾಡಕಸಿಂದ ಹಿಂಗ ಕಣ ಅಂದ್ರೆ ವಷ್ಟು ಕೌಲಿ ಅದು ಎಲ್ಲಾ ಕೆತ್ತತಿರು.
ಹಾ
ಕಿತ್ತೆನ್ ಮಾಡಿ ಪೂಜೆ ಗಿಜೆ ಮಾಡ್ ಅದ. ನೆಕ್ಸ್ಟ್ ದಿನ ಏನ್ ಮಾಡ್ತಿರು ಮಿಷಿನ್ ತರ್ತಿರು.
ಹ್ಮ
ಇದ್ರು ಮಿಷಿನ್ ಅದು ತಂದೇನ್ ಮಾಡಿ. ಬಡಿತಿರು ನಮ್ ಬಲ್ಲಿ ತೊಗರಿ ಅಂದ್ರ ಒಂದ್ ಐದ್ ಜನ ಈ ಕಡೆ ನಿಂದ್ರದು.
ಹಾ
ಒಬ್ಬರು ಮುಂದೆ ನಿಂದಿರೋದು ಒಂದು ಒಬ್ಬರು ಹಿಂಗ ಮುಂದಕ್ಕೆ ಹಿಂ ಹಿಂಗೆ ಎತ್ತ ಹಾಕದ ಅದು ಹಿಂಗ ಅವರು. ಬಡ್ಯರು.
ಹ್ಮ
ಹಂಗಿತ್ತು ಅವಾಗೆಲ್ಲ.
ಇವಾಗ ಏನಿಲ್ಲಪ್ಪಾ ಇವಾಗ ಎಲ್ಲ ಮಷೀನ್ ಬಂದ ಮೆಷಿನ್ ಎಲ್ಲ ನೋಡ್ಕೊಂತತಿ ಅದೇ. ಕೊಯ್ಕತೇತಿ ಅದೆ ಇದು ಮಾಡ್ತತಿ ಬೀಜ ಮಾಡ್ತತಿ.
ಅದೇ ರಾಶಿ ಮಾಡಿ ಅದೇ ಇದು ಹಾಕಿಬಿಡ್ತದ.
ಹ್ಮ
ಎಲ್ಲಾ ಈಗ ಏನ್ ಮನುಷ್ಯಾರ ಬೇಸ್ರ ಮಾಡ್ಕಾ ಕುಂತಾರ ಮಾಡ್ಬೇಕಂದ್ರ ಕೆಲ್ಸ.
ಹಾ ಹ ಅದಕ್ಕ ಮಷಿನ್ಗಳು ಬಂದವ್ ಇವಾಗ.
ಹ್ಮ್
ಹ
ಅವಗಿಂದೆ ಪಾಡಪ್ಪ ಈಗೆಲ್ಲಾ. ಮನುಷ್ಯರ ನಡುವೆ ಬಾಂಧವನೇ ಇಲ್ಲ.
ಹ್ಮ್
ಅವ್ರಿಗ್ ನೋಡತ ಇವ್ರ ಸಿಟ್ಟು ಇವ್ರ ನೋಡ್ರ ಅವ್ರ ಸಿಟ್
ಹಾ
ಅವಾಗೆಲ್ಲಾ ಎಲ್ಲಾ ಒಂದಾಗಿರ್ತಿರಿ.
ಹ್ಮ್ ಇವಾಗ ನೋಡಿದ್ರೆ ಬರಿ ಮೂರ ಹೊತ್ತು ಮೊಬೈಲ್ ಇಟ್ಕೊಂಡ್ ಕುಂತಿರ್ತಾರೆ. ಬಂದ್ರೆ ಏನು ಮಾತಾಡಲ್ಲ ಏನಿಲ್ಲ.
ಇಲ್ಲ ಫೋನ್ ಫೋನ್ ಫೋನ್.
ಹಾ
ಅದೇ ಲಗ್ಗನ್ ಇದರು ಬಿ ಒಂದು ಫೋಟೋ ತಗೋದು. ಹ್ಯಾಪಿ ಮ್ಯಾರೀಡ್ ಲೈಫ್ ಅಂತ ಆಕ್ಬಿಡದು ಸ್ಟೋರಿ. ಬರ್ಡೇ ಇದ್ರೆ ಹ್ಯಾಪಿ ಬರ್ತ್ಡೇ ಅಂತ ಹಾಕ್ಬಿಡದು. ಅಷ್ಟು ಬೇಸರ ಅಗೆತಿ ನೋಡಿ ಈಗ.
ಹಾ ದಿನಾ ನೋಡಿ ನೋಡಿ ಅದೇ.
ಹ್ಮ್
ಹ
ಅವಾಗಾದ್ರೆ ಮನೆಗ ಹೋಗಿ ವಿಶ್ ಮಾಡಿ ಗುಡಿಗೆ ಹೋಗಿ. ಹ್ಮ್
ಹಾ ಹ ಹ ಈಗ ಗುಡಿಗ್ ಹೋಗೋದಿಲ್ಲ ಏನಿಲ್ಲದೆ ಇವಾಗ ಎಲ್ಲ ಫೋನ್ಗ. ಮತ್ತೆ ಏ ಎಷ್ಟು ಮುಂದ ಕೊಡುದತ್ ನೋಡು
ಹ್ಮ್
ಹ್ಮ್
ಏನೇ ಬೇಕಾದ್ರೂ ಕೇಳೋ ಕುಂತಲ್ಲೇ ಬರ್ತೈತಿ ಈಗ
ಹ್ಮ ಊಟಾನ ಬರ್ತತಿ ಬಟ್ಟೆನ ಬರ್ತತಿ ಚಪ್ಲಿನ ಬರ್ತೈತಿ ಹ್ಮ್
ಎಲ್ಲ ಈ ಈ ಫುಲ್ ಫೋನ್ಂತ ಬಾಳ ಕೆಟ್ಟ ಹೋಗಿಬಿಟ್ಟೆ ಮನುಷ್ಯರ ನಡುವ ಪ್ರೀತಿನೇ ಎಲ್ಲರ ಹಂಗ ಆಗೇತಿ
ಅದ್ರಿಂದಾನೇ ಹ ಹೇಳಳ ಆಗ್ತಿರದು ಮತ್ತ ಅದ್ರಿಂದ ಲಾ್ ಆಗ್ತಿರೋದು
ಹಾ ಎರಡು ಐತ್ ನೋಡಿ ಕರಿ
ಬಾಳ ಲಾಭ ಆಗೋದು ಕಡಿಮೆ ನಷ್ಟ ಆಗೋತ್ ಬಾಳ ಜಾಸ್ತಿ
ನಷ್ಟ ಬಾಳಕ್ಕೆೆ
ಹಾ ಯಾಕಂದ್ರೆ ಇ ಫೈ ಜಿ ಮಾಡಲ್ಲ ಡಾಟಾ ಅದ್ರಿಂದ ಪಕ್ಷಿಗಳಿಗೆದು ಆ ವೈರಸ್ ಇದು ವೈರಸ್ ಅಟ್ಯಾಕ್ ಆಗ ಉಂಂತವು
ಹಾ ನೋಡಿಲ್ಲ ಎಷ್ಟು ಪಕ್ಷಿಗಳು ಸಾಯಕ ಕುಂಂತಾವ
ಹಾ ಇವಾಗ ಇತ್ತೀಚೆಗೆ ಕಾಗನ ಕಾಣಕ್ಕಾಗತ್ತಲ್ಲ
ಒಂದು ಪಕ್ಷಿ ಕಾಣವಲ್ಲದು
ಪಕ್ಷಿಗಳ ಕಾಣ್ತಾವ ಕಾಗೆ ಕಾಣ ಉಂಂತ್ ನಿನಗೆ
ಹೌದು
ನಕಾವ
ಕಾಗೆ ಬಗ್ಗೆ ಕತೆ ಕೇಳಿದ ಯ ಒಂದು ಕಾಗ್ಯ ಬಗ್ಗೆ
ಯಾವ್ದ
ಅದು ಕಾಗಾಗ ನೀರ್ ಅಡಿಿಕ ಆಗರ್ತೈತಿ
ಹಾ ಅದು ಕಲ್ತಮ್ಮಂದ್ ಹಾಕಿ ಹಾಕಿ ಮತ್ತೆ ಆಮ್ಯಾಗ ನೀರ್ ಮ್ಯಾಗ ಬರ್ತತಿ ಕುಡಿತ ತೊೋದೇ
ಹಾ ಅದು ಯಾವ್ದ ಕತೆೆ ಹೇಳಂದ್ರೆ ಅದ ಒಂದ ಫಿಕ್ಸ್ ೇತಿೀರಿ ನಮ್ಗೆ
ಹ್ಮ ನಮ್ದ ನಲಿಗಲಿದಾಗತ್ತಪ್ಪ ನಿಮಗತೆ ನಲಿ ಕಲಿದಾಗ ಇತ್ತದೆ
ಹಾ ನಮಗೂ ಅದು ಒಂದು ಪಿಕ್ಸು ಮತ್ತೆ ಕಾ ಕಾಗಕ್ಕ ಗೂಬಕ್ಕ ಅನ್ನೋದೊಂದು ಕಥೆ ಐ ನೋಡು
ಹಾ ಹಾ
ಅಕಿ ಕ ಆಾಗಕ್ಕ ಏನ ಹಿಂಗ ಒಂದಿನ ಸಂತಗ್ ಓದತಾ ಇರ್ತಾಳಂತ
ಹ್ಮ್
ಅಲ್ಲಿ ಒಂದು ಕುರಿ ಇದ್ದಿರ್ತದಂತ
ಹ್ಮ್
ಕುರಿ ಬಿ ಬಿದ್ದು ಸತ್ತರ್ತಂತ ಅದ ಕಂಡ ತಂದ ಮಾಡ್ತರಂತ
ಹ್ಮ್
ಗೊಬ್ಬಕ್ಕ ಗೊಬ್ಬಕ್ಕ ನನಗಿಟ್ಟ ಕ ಸಿ ಕಂಡ ಕೊಡ ಅನ್ನೋದು ನನ್ ಬಲಿಲ್ಲ ಅಂತೀವ ಅಂತ
ಹಾ
ಏನೇನ ಹೇಳ್ತಿೀರಪ್ಪ ಅವೆಲ್ಲ
ಹ್ಮ್
ಅವಾಗ ಸ್ಕೂಲ್ ನಲ್ಲಿರಷ್ಟು ಎಂಜಾಯ್ಮೆಂಟ್ ಇಲ್ ನೋಡಿ ಈಗ
ಹಾ ಇವವಾಗಿಲ್ಲ ಅಷ್ಟ ಯಾಕತ್ರೆ ಎಲ್ರಿ ಕೈಲ್ಲಿ ಮೊಬೈಲ್ ಬಂದವು ಅವ್ರು ಪಡೆಗ ಅವ್ರು ಹೇಳ್ತಾರೆ
ಹ್ಮ್
ಈದ ಏನ್ ಬ್ಯಾಸ್ರ ಆಗಲ್ಲ ಏನ್ ಆಗಲ್ಲ ಮೊಬೈಲ್ ನೋಡಿ ಅದಕ್ಕ ಯಾರ್ ಊಟ ಮಾತಾಡಲ್ಲ ಸರಿ ಹಾ ಸರಿಯಾಗಿ ಇರಲ್ಲ ಎಲ್ರ ಜೊತೆ ಹ್ಮ
ಇನ್ಸ್ಟಾಗ್ರಾಮ್ ಅಂದ ಪಫುಲ್ ಅಂತರ ಹೇಳ್ಬೇಡ ರೀಲ್ಸ ರೀಲ್ಸ್ ರೀಲ್ಸ ರೀಲ್ಸ್
ಅವ್ನೇಏನ ಕಳಸೋದು ಇವ್ ಅವನಿಗೆ ಕಳ್ಸೋದು ಮತ್ತೆ ಬರ್ಯಾದಾಗೈತೆ
ಹಾ ಹಾ ಏನ್ ಮಾತಾಡೋದಿಲ್ಲ ಏನ ಇಲ್ ಬರ ಫನ್ದಾಗ ಬಿದ್ದ್ರ ಅಂದ್ರ ಮುಗಿಯತ್ ನೋಡ ಊಟ ಮಾಡೋದ್ ಭ ಬಿಡ್ತಾರೆ ಹೇಳ ಫೋನ್ಲ್ಲಿ ನೋಡ್ಕೋತ್ ಕುಂತ್ರು
ಅದ ಮತ್ತೆ
ಅವ ಇವನಿಗೆ ರೀಲ್ಸ್ ಕಳಿಸ್ದೆ ಇ ಅವನಿಗೆ ರೀಲ್ಸ್ ಕಳಿಸಿ ಅದೇ ಆಗ್ತಳು
ಹ್ಮ
ಹ್ಮ್
ನಮ್ಮ ಅಷ್ಟ್ರಿಗೆ ದಿನನ ಅದ ಮಾಡ್ತಾರರ್ಪ್ಪಗಿಟ್ರು
ಹ್ಮ್ ಹ್ಮ್ ಎಲ್ಲರಿಗ ಬೇಸರ ಆಗ ಬಿಟ್ಟದ ಫೋನ್ ಬಂದ ಮ್ಯಾಗ
ಎಲ್ದಗೇಏನ್ ಬೇಸರಾಗಿಲ್ಲ
ಹ್ಮ್
ಅವ್ರ ಅಜ್ಜೆ ಅಜ್ಜದಾರಲ್ಲ ಅವರು ಅವರು ಮತ್ತ ಹಾ ಅವ್ರು ನೋಡ್ ಬೈತರ್ ನಿಮಗೆ ಎಷ್ಟು ಫೋನ್ ನೋಡ್ತಿ ಅಂತ ಹ್ಮ
ಕಾಲದಲ್ಲಿ ಇದ ಏನ್ ಫೋನೇ ಇದ್ದಲ್ದು ನೀವು ನೋಡಿದ್ರೆ ಬರ ಫೋನ್ಲ್ಲಿ ಇರ್ ಸ್ಥಿರಂತ ಅಂತೀರ್ ನೋ ನಮ್ಮ ಮನೇಲಿ
ಅನ್ನಲ್ಲಾ ಬೈತಾರೆ
ಹ್ಮ್ ನಾವವು ಊಟ ಮಾಡ್ಕತ್ ಕುಂತಿದ್ದ ಇರ್ತಿೀವಿ ನೋಡು ಮನ್ಯಾಗ ಅವಾಗ ಅಂತಾರ ನಮ್ಮ ಮೇಲೆ
ಹಾ ಯಾವ ನೋಡಿದ್ರೆ ಫೋನ್ ಹಿಡ್ಕಂತತ್ತು ಹಾ
ಹ್ಮ್
ಹ
ನಿಮ್ಮ ಮನಲಿ ಭಯ ಅಲ್ಲೇನು ಊಟ ಮಾಡಕ ಫೋನ್ ನೋಡ್ಕತ್ ಕೊಡ್ತೇನೆ ಹಂಗಗೆ ಉಣತಿೀ ಊಟ ಹ್ಮ್
ಹ್ಮ್ ಊಟ ಮಾಡಾರ ನೋಡಲ್ಲ ನ ಅಷ್ಟೊಕ್ಕೊಂದ್ ಮನ್ಯಾಗ ಇದ್ದಾಗ
ಹ ಮತ್ತ
ಮತ್ತೆನೆಲ್ಲ ಪರೋಬೇಕು
ಓಬೆಕ್ ಮತ್ತ
ಎಲ್ಲಿ
ಎಲ್ಲಿಗಿನ ವರಗ
ಇದು ಗ್ರೌಂಡಿಗೆ ಹೋಗ್ಬೇಕ ಅಂತ ಮಾಡಿ ಅಪ್ಪ ಅಂದ ಹೇಳಿ ಅಂತ ತಿನ್ನಕ್ಕೆ
ಹೌದದು ಹ ಬಕ್ಕುಳ ಗೈತ ಅಲ್ಲಿ ನೆರಾಳೆಣ್ಣ
ಹ್ಮ್ ಹಾಗೇತ್ ಮತ್ತ ಗ್ರೌಣ್ಣಿ ಎರಡು ಗಿಡ ಆದದವರ ಹಾ
ಹ್ಞ ಮರ್ತಲ್ಲ
ಬರ್ತಂತ
ಹ್ಮ್
ಹ
ಫುಲ್ಲ ಜಿಮ್ ಗಿಮ್ ಬಾಳ ಉಂಟಾರ ಜನ ಈಗ
ನ ಒಂದ್ ನಾಲ್ಕೈ ದಿನ ಅಷ್ಟ ಉರುಪದು.
ಹ್ಮ್ ಚಂದ್ರು ಹೊದ್ನ ಅಂತಲತಾನ
ಹಾ ತಾನೇ ಸುಮ್ಮ್ ಆಕ್ಕಾರೆ ಮತ್ತೆ ಸೂರಜ್ ಉಂಟಾನಲ್ಲ
ಹ್ಮ್
ಹ್ಮ್ ತಾನ ಸುಮ್ಮಾಕ್ಕ ಒಂದ್ ಐದ ದಿನ ತಡೆ
ಐದ್ ದಿನ ಮಾಡಿ ಬರೋದು. ಮೈ ಕೈ ಬ್ಯಾನ್ ಐತ್ ಅಂತಾರ
ಹ ಒಂದ್ನ ಬಿಡೋದ್ ಗ್ಯಾಪ್ ಮತ್ತೆ ಹೋಗಂಗಂದಸಲ್ ಮತ್ತೆ ಅದ
ಹಾಞ ಮಾಡಿ ಈ ಈ ವಯಸ್ಸಿನಲ್ಲಿ ಮಾಡಬಾರ್ದಪ್ಪ ನನಗೆ ಅಂದುಸಮ್ಮಟ್ಟಿಗೀ
ಹಾ
ಬರೇ ರನ್ನಿಂಗು ಅದು ಮಾಡ್ಲಿಬೇಕಾದ್ರೆ.
ಹಾ
ಇದು ಜಿಮ್ಗೆ ಮಾಡ್ಬೇಡ್ದ ಯಾವಾಗ್ ಮಾಡ್ಬೇಕಂದ್ರೆ ನಮ್ದು ಸ್ವಲ್ಪ ಇಪ್ಪ ಒಂದ್ ಇಪ್ಪತ್ ಐದ ವರ್ಷ ಇಪ್ಪತ್ತ ಆಾರು ವರ್ಷ ಆದ್ಮೇಲೆ ಮಾಡಿದ್ರೆ ನಡೀತದ
ಹ್ಮ ಇವಾಗ ಐತ ಇರ ಎಲ್ಲಾ ಕಡಿಮೆ ಐಟ್ ಹಾಕಲ್ಲ ಜಿಮ್ ಮಾಡಿದ್ರರು
ಹಾ ಈಗ ಬೆಳೆ ವಯಸ್ಸ ಇರ್ತದವ ಅಜ್ಜಿ ಅತ್ತಿಕೇಶನ್ ಎಲ್ಲ ಇದು ಆಗ್ತದದೆ ಹ್ಮ್ಸ ಸ್ವಲ್ಪ ನಿಂದರು ಅಷ್ಟೇರು ಫೋನ್ ಒಂಟೈತಿ ಒಂದ್ ಹತ್ ನಿಮಿಷ ಬಿಟ್ಟ ಮಾತಾಡ್ತೆ ಓಕೆ ಬಾಯ್
ಹಾ
ಹಾಂ